ಯಪ್ಪ ನನಗೂ ಹಾಗೆ ಬರ್ತಾ ಇದೆ
ಅನ್ನೋನ್ ಎರರ್ ಅಂತ ತೋರಿಸ್ತಾ ಇದೇ ಅನ್ನೋನ್ ಎರರ್ ಅಂತ ಬಂತು ತಾನೇ
ಮತ್ತೇನೂ ಹೋಗಿ ಮಾತಾಡಿ ಹತ್ತು ನಿಮಿಷ ಆಗಲ್ಲ ಅಕ್ಕ ನಿಮ್ಮದು ಆದರೂ ಆಗುತ್ತೆ
ನನ್ನದಂತೂ ಬೆಳಗ್ಗೆ ಇಂದ ಒಂದು ಟಾಸ್ಕ್ ಆಗುತ್ ಇಲ್ಲ ಎಲ್ಲಾ ಹಿಂಗೇ ಆಗ್ತಾ ಇದೆ
ಹೌದಾ ಈ ಟಾಸ್ಕ್ ಆಗುತ್ತೆ ಅನ್ಸುತ್ತೆ ಮೆಬಿ
ಮೆಬಿ ಹ್ಮ್
ನಾನ್ ಕನ್ನಡ ಇತ್ತಲ್ಲ ಕನ್ನಡದಲ್ಲಿ ಹೇಳೋದು ಕನ್ನಡ ವಾಯ್ಸ್ ಮೆಸೇಜ್ ಮಾಡೋದು
ಬಂತ ಅದು
ಅದು ಮುಗಿಸದೆ ಹ್ಮ್ಮ್
ಎಲ್ಲಿ ಅದು ನನ್ಗೂ ಹಸೈನ್ ಆಗಿದೆ ಅಂತ ಬಂದೈತಿ ಎಲ್ಲಿ ಅಂತ ಗೊತ್ತಿಲ್ಲ
ಹಾ ಮೇಲ್ಗಡೆ ಬಂದಿಲ್ವಾ
ಹಾ ಹಾ ಬಂದ ಇಲ್ಲ ಡ್ಯಾಶ್ಬೋರ್ಡ್ ಅಲ್ ಇಲ್ಲ
ಡಾಸ್ ಬೋರ್ಡ್ ನಲ್ಲಿ ಇಲ್ವಾ
ಹೋ
ಕೇಳ್ತೀನಿ ಇರು ಮತ್ತ ಏನ್ ಸಮಾಚಾರ
ಹೇಳ್ಬೇಕು ಹು ನನ್ ತಮ್ಮನ್ ಕರ್ಕೊಂಡ ಹೋಗಿ ಟ್ಯಾಬ್ಲೆಟ್ ತಗೊಂಡು ಬರಕ್ ಹೋಗಿದ ನಾ ಹ್ಮ ಚಿಕ್ಕೋದ್ರೆ ಅಂಕಲ್ ಮೆಡಿಕಲ್ ಶಾಪ್ಗೆ ಹೋಗಂದಾವು
ಹ್ಮ
ಇನ್ನು ಎಷ್ಟ ದಿನ ಆಯ್ತು ನಿನ್ನ ನೋಡಿ ಅಂತ ಇದ್ರ ಅಂಕಲ್ ಏನ್ ಇಷ್ಟೋ
ಹ್ಮ
ಸಣ್ಣಾಗಬಿಟ್ಟಿದ್ಯಾ ಚೆನ್ನಾಗಿದ್ದಲ್ಲ ಏನಾಯ್ತು ಅಂತ ಅಯ್ಯೋ ಹಿಂಗೆ ಹುಷ ಇರ್ಲಿಲ್ಲ ಅಂಕಲ್ ಅಂದೆ
ಹ್ಮ
ಅ ಆಮೇಲೆ ಟ್ಯಾಬ್ಲೆಟ್ ತಗೊಂಡು ಸ್ಪ್ರೇನು ತಗೊಂಡು ಬಂದೆ
ಎನಸ್ಪ್ರೇ ಹ
ಹೂ ಹೂಸ್ಪ್ರೇ ಇರು ಚಲ ಅ ದೇವ್ರೆ ಅದು ಬೇರೆ ಕುಟ
ಹ್ಮ ಹ ಹ ಹ
ಇವಾಗ ಬಲ್ಕೂತ ಇದೆ
ಹ್ಮ್
ಮೆಸೇಜ ಮಾಡಿದ ಏನು
ನಾನು ಕಾದೆ ಕಾದೆ ಕಾದೆ
ಮಾಡ್ಬೇಕ್ ತಾನೆ ಅದ್ರಲ್ಲೇನು ಪ್ರಿಸೀವ್ ಮಾಡಿ ಮಾತಾಡ್ತಿದ್ದೆ ಇಲ್ಲ ಆಗಿಲ್ಲ ಅಂದ್ರೆ ಹೂ ಮಾಡ್ತೀನಿ ಅಂತಿದ್ದೆ
ಹ್ಮ
ಇಲ್ಲ ಊಟ ಮಾಡಿದ್ ಲೇಟು
ಹಾ
ವಾಕ್ ಮಾಡಿ ಅವಾಗ ಬಂದು ಟ್ಯಾಬ್ಲೆಟ್ ನುಂಗಬಿಟ್ಟು ಬಂದೆ ನನ್ ತಂಗಿದ್ದೀರ ಮೆಸ್ಸೇಜ್ ಮಾಡ ಇದ್ರಲ್ಲ ರಿಪ್ಲೈ ಮಾಡ್ಕೊಂಡು ಸ್ಪ್ರೇ ಹಾಕೊಂಡು ಇವಾಗ್ತಾನೆ ಮಲ್ಕೊಂಡೆ
ನಾ ಹಂಗೆ ಅನ್ಕೊಂಡೆ ಮಾಡ ಅಂತ ಅನ್ಕೊಂಡೆ ಟೈಮಿಲ್ಲಾ
ನಾನ್ ಅತ್ತು ಅತ್ ಅತ್ತು ಕಾಲಾ ಎತ್ತು ತ ಕಾಲಿಗೆನ ಒಳಗ ಬಂದೆ ಯಾರು ಇಲ್ಲವಾ ಮಾಡಕ್ಕೆ ಯಾರನ್ ಒಬ್ಳೆ
ಹ್ಮ
ಹ್ಮ ನನ್ ತಂಗಿನು ಇಲ್ಲ ನಮ ತಂ ಮಲ್ಕೊಬಿಟ್ಟವನ ಆಗ್ಲೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮ ಸಮಾಚಾರ
ನಾಳಿ ಇವತ್ತು ಆಗಲೇ ಮುಗಿತು ಸ್ಯಾಟರ್ಡೆ
ಹ್ಮ್ ಹತು
ನಾಳಾಗಲೇ ಸಂಡೆ ಅಯ್ಯ ಎಷ್ಟ ಬೇಗ ಮುಗಿತೈತೆ ನಾವೇ ಮಾಡ್ಬೇಕಾದ್ರೆ ಮುಂದಾನೇ ಹೋಗಲ್ಲ
ಹ್ಮ್
ರಜಾ ಮಾತ್ರ ಬೇಗ ಮುಗ್ದೋಗಬಿಡುತ್ತೆ
ಮತ್ತೆ ಇನ್ನೇನ್ ಸಮಾಚಾರ
ಸುಮನೆಗೆ ಸೀರೀಸ್ ನೋಡ್ತಾ ಇತೆ ಕೊರಿಯನ್ ಸೀರೀಸ್
ಹ್ಮ್ ಹ್ಮ್ ಹ್ಮ್ ಫಲ್ ರೆಷ್ಟಿ ಇವತ್ತು
ಅಪ್ಪ ಇವಾಗ ಪರವಾಗಿಲ್ಲ
ಹ್ಮ
ಮಶಿ ಶವರು ಏ ಕ್ಟ ಎತ್ರ ಹೋಗಿಲ್ಲ ನಾವು ಸುಮ್ಮನೆ ಎಲ್ಲಾದಕ್ಕ ಇಂಜೆಕ್ಷನ್ ಜೆಕ್ಷನ್ ಬೇಡ ಅನ್ಬಿಟ್ಟು
ಹ್ಮ
ಹ ಅಲ್ಲೇ ಮೆಡಿಕಲ್ ಶಾಪ್ ಅಲ್ಲ ಹೋಗಿದ್ದ ತಗೋ ಬಂದೆ ನಮ್ ಅಮ್ಮ ನಮ್ಮಜ್ಜಿ ಅದಕ್ಕೆಲ್ಲಾ ಮಾತ್ರ ಹಂಗುದ್ರ ನನ್ ಯಾವದಕ್ಕೂ ಮಾತ್ರ ನುಂಗಲ್ಲ ತಲೆನೋ ಬಂದ್ರು ಇದಲ್ಲ ನಾನು ಮಾತ್ರೇನಾ ಈ ತಡ ಕಕೊಳಕೆ ಆಗ್ತಲ್ವಲ್ಲ ಈಗ ಮಾತ್ರ ನ ಇನಾದ್ರ ನಂಗ್ ನೈಟ್ ಎಲ್ಲ ಮಲ್ಕೊಳಕ್ ಆಗಲ್ಲ
ಹ್ಮ
ಅದಿಕ್ಕೆ ತಗೋಬಂದೆ ಎರಡು
ಸ್ನಾನನ ಮೊದ್ಲು ಸ್ನಾನ ಮಾಡಿಲ್ಲ ಅವನು
ನಾನು ಬಂದ್ ಮಾಡೇ ಇಲ್ವಾ
ಹ್ಮ್ ನಾವೇ ನಾನೆ ಗಬ್ಬುಡಿತ ಇದ ಮ ಹಾ
ಹಃ ಹಃ ಹ ತೂ ಹೂ ಹೂ ನಾನು ಮೊನ್ನೆನೇ ಮಾಡಿದ್ದು ತಶ್ ಮತ್ತೆ ಬೆಳಿಗ್ಗೆ ನೆನ್ನೆ ಮಾಡಿಲ್ಲ ಇವತ್ ಇವತ್ತು ದೇವಸ್ಥಾನಕ್ ಹೋಗಣ ಅಂತ ಸುಮ್ನೆ ಆದೇ ಎಲ್ಲಿ ಇವತ್ತು ಮಾಡಣ ಅಂ ಅನ್ಕಂಡೆ ಆಗಿಲ್ಲ ಆಮೇಲೆ ಇರಪ್ಪ ಅಂದ್ ಬಿಟ್ಟು ಸಂಜೆ ಮಾಡ್ದೇ
ಅವ್ ಯಾರ್ ಫ್ಯಾನ್ ಆಫ್ ಮಾಡಿಬಿಟ್ಟಿದ್ದೀನಿ ಅಲ್ಲ ಅದಕ್ಕೆ ಹೂ ಫ್ಯಾನ್ ಆನ್ ಮಾಡದಿದ್ರೆ ಸ್ಮೆಲ್ ಬರತ ಇಲ್ ಸ್ವೆಟ್ ಆಗ್ತಾ ಇಲ್ಲ
ಆದ್ರೂ ಸ್ನಾನ ಮಾಡಬೇಕು ತಾನೇ ಮಲ್ಕೋಬೇಕಾದರೆ ಇವಾಗ ಏನ್ ಮಾಡ್ತ ಇದಿಯ ಇಷ್ಟೋ ತನ್ಕ
ನಾನು ಅವಾಗ್ಲೇ ಮಾಡಣ ಅನ್ಕೊಂಡೆ ಸ್ವಲ್ಪ ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತಿದ್ದೆ ಕೆಲಸ ಮಾಡಣ ಅಂದಬಿಟ್ಟು ರೀಲ್ಸ್ ನೋಡ್ತಾ ಇದ್ದೆ ಯಾವುದು ಬಂದೆ ಇಲ್ಲ ಅದಕೆ ನನ್ ರಿಲೇಟೆಡ್ ಯಾರು ಬಂದಿದ್ದೆಲ್ಲ ಸುಮ್ಮನ್ ಅದೆ ಹೆಂಗ ಹಂಗೆ ಮೇನ್ ಸಮಾಚಾರ
ಹೊಳೆಗೆ ಇದೀನಿ ಅಂತ ಏನ್ ಫೀಲ್ ಆಗಿಲ್ಲ ನನ್ಗೆ ಆದ್ರೂ ಬಿಸಿ ಬಿಸಿ ಸ್ನಾನ ಮಾಡದ ಅನ್ಬಿಟ್ಟು
ಹ್ಮ್
ನಿಂತಿದ್ದೆ ಶಾವರಲ್ಲ ಒಂದ್ ಹತ್ ನಿಮ್ಷ ಓ ಕರೆಕ್ಟು ನಿನ್ಗೆ ತಲೆ ಹ್ಮ
ಹ್ಮ್ ತಲೆ
ತಲೆ ಹಿಂದೆ ಎ ಇನ್ ನೋಯುತ್ತಿತ್ತು ಏಂತುಕ್ಕೆ ಏಂತುಕ್ಕೆ ಅಂತ ಯೋಚನೆ ಮಾಡ್ತತೈತೆ ಶಾವರಾಂಗ್ ನಿಂತಿದ್ನಲ್ಲ ಫುಲ್ ತೇವ್ ಆಗ್ಬುಟ್ಟಿತ್ತು ಅದಕ್ಕೆ ತಲೆ ಇಟ್ಕೊಂಡ್ಬಿಟ್ಟೈತೆ
ತಲೆ ಹೊರ್ಸ್ಬೇಕ್ ತಾನೆ
ವರ್ಸದೇ ಪೂರ್ತಿ ತೇವ ಆದ್ರೆ ಒಂತರಾ ಸ್ವಲ್ಪ ಆಗಿತ್ತಲ್ಲಾ ಒಣಗುತ್ತೆ ಅಂದಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಎಂತುಕ್ ಸಡನ್ ಆಗ್ ತಲೆ ನೋಯ್ತೈತೆ ಮಲ್ಗಿತ್ತ ಮಧ್ಯಾಹ್ನ ತನಕ ಏನೈತ ಏನಾಯ್ತು ಅಂತ ಯೋಚನೆ ಮಾಡ್ತೆ
ಹ್ಮ್ ಹ್ಮ್ ಹ್ಮ್
ಇವಾಗ ಫ್ಲ್ಯಾಶ್ ಆಗ್ತಿತ್ತು
ಮತ್ತೆ ಇನ್ನಂತ ಸಮಾಚಾರ ಇನ್ನ ಏನ ಅಂದ ಕಿಷನ್ನು
ಅಷ್ಟೇ ಏನ ಅಂದ್ರು ಡಾಕ್ಟರು ಅಂತ ಕೇಳ್ದ
ಹ್ಮ್
ನಾನ ಎಲ್ ಡಾಕ್ಟರ್ ಹತ್ರ ಹೋಗಿದ್ದೆ ಸುಮ್ಮನೆ ಏನ ಒಂದೂ ಪೂಸ ಕತೆ ಹೊಡದೆ
ಅಂಡ್ ನಂಗ ಲವ್ ಜಾಸ್ತಿ ಆವಡಾತಲ್ಲ
ಹ್ಮ್ ಏನೋ ಕಾಣೋ ಒಳ್ಳೆ ಸ್ವಿಚ್ ಆನ್ ಆಫ್ ಆರ್್ದಂಗ ಆಡ್ತಾನೆ ಅವನ್ಂಗ ಮುಂಚೆ ಇತ್ತ ಕಮ್ಮಿಟಾಕಕ್ ಮುಚೆ ಹಂ ಆಡ ದಟು
ಹ್ಮ
ಹಂಗ ಆಡ್ತವನೆ ಟೈಮ್ ಇಲ್ದ ಇರುತ್ಕಂಗ ಆಡ್ತವನ ಏನೋ ಗೊತ್ತಿಲ್ಲ ನಾನು ಸುಮ್ನೆ ಅ ಮಾಡಿದ್ರೆ ಮಾಡೋಣ ಅನ್ಬಿಟ್ಟು
ಅದ್ೇಏನ್ ಆಕೋಣನ ಹತ್ರ ಹೇಳದ್ರೆ ನಂಗ ಸಮಾಧಾನ ಒಂದ್ ಮೆಸೇಜ್ ನೋಡ್ತಾನ ಇಲ್ವಾ ರಿಪ್ಲೈ ಮಾಡ್ತಾನ ಇಲ್ ಒಟ್ನಲ್ಲಿ ನಾನು ಹೇಳ್ಬೇಕು ಏಳ ಅರ ಸಮಾಧಾನ ನನಗೆ ಸ್ ಆಗ್ಬಿಡ ಏ ಒಂದು ಚೂರು ಒಂದ ಚೂರು ತ ಬಂದ್ ಟೆನ್ಷನ್ ತಗೋಬಿಡ ಹಕು ಅಂತ ಮತ್ತಮ ಹೆಸ ಜೋಡಿ
ನಾವ ಕಣೆ ಹಂಗೆ ಹುಡ್ಗಿರ್ಗ ಕೇಳ್ ಮಾಡ ತ್ತ
ಕುಡುಕಿರ್ಕ
ಹಓ ಕೇಳ್ ಮಾಡ್ದನೆ ಕೇಳ್ ಮಾಡ್ದನೆ ಸುಮಮ್ಮನೆ ಈ ನಾಯಿ ಒಂಥರ ಶೆಲ್ಫೀ ತರ ಫೀಲ್ ಮಾಡಸ್ಬಿಟ್ರೆೋಗೆ
ಕೇರ್ ಮಾಡುದ್ರೇನೆ ಇಷ್ಟ ಆಗದು ಕಣ ಹುಡ್ಗಿರಿಗೆ ಕೇರ್ ಮಾಡುದ್ರೇನೆ ಇಷ್ಟ ಆಗದು
ಹಾ ನಾವು ಏನ ಮಾಡ್ತಾ ಇರ್ಲಿ ಯಾಕಡೆ ಯಾರು ಉಷಾರಿಲ್ವಾ ಸರಿ ಉಷಾರಿಲ ಟ್ಯಾಬ್ಲೆಟ್ ತರನ ಅಂತಾನೂ ಕೇಳಿಲ್ಲ
ಡಾಕ್ಟರ್ ಹತ್ರ ನಂತ ಹೋಗುವಂತಾರೆ ಹೇಳ್ತಾರೆ ನಮ್ಗ ನಂದ್ರೆ ದು ಹುಷಾರಿಲ್ಲಾ ಅಂದ್ಮೇಲೆ ಹೋಗ್ಬೇಕು ಡಾಕ್ರ್ ಹತ್ರ ಇಲ್ಲ ಸರಿಯಾಗಿ ತಿಿಂದಬಿಟ್ಟು ರೆಸ್ೀಸ್ ಮಾಡ್ಬೇಕು ಸರಯತಿ ಅಂತ ಕಾಲೇಜ್ಗೆ ನ್ ಬಿರ್ತಯಾ
ಹ
ಹ ಲ್ ಮ ವಿೀಚ ತಿ ನ ಮಾಡ್ ಸರಿಯೊತಿಯ ಇಲ್ಲಿ ನನಗ್ ಬಂದ್ಬಿಟ್ಟು ಹುಷಾರಿಲ್ಲ ಮೈ ಕೈ ಎಲ್ಲಾ ನೋವು ಕಾಲ್ ನೋವು
ಇನ್ ನಂಬ್ತಿಯ ಬಿಡ್ತೀಯ ನನ್ಗೆ ಏನಾಗಿತ್ತು ಗೊತ್ತಾ ಅಲ್ಲು ಇನ್ಫೆಕ್ಷನ್ ಗಂಟ್ಲು ಇನ್ಫೆಕ್ಷನ್ ಚೆನ್ನಾಗಬಿಟ್ಟಿತ್ತು ಕಿವಿ ಕಿವಿ ಗಂಟ್ಲಲ್ಲ ಗಂಟ್ಲಲ್ಲ ಗಂಟ್ಲಲ್ಲ ಕಿವಿ ಕಿವಿ ಇನ್ಫೆಕ್ಷನ್ ಆಗಿ ಏನೈ ತು ಬಾಯಿ ಓಪನ್ ಮಾಡಕೂ ಆಗ್ತಿರ್ಲಿಲ್ಲ ಊಟನೂ ಮಾಡಕ್ ಆಗ್ತಿರ್ಲಿಲ್ಲ ಒಂದ್ಸಲ ತೋರ್ಸ್ಕೊಂಡ್ ಬಂದೆ ಆ ಹಂಗೂ ಸರಿ ಹೋಗಿಲ್ಲ ಕಾಣೋ ಪುನಃ ಇನ್ನೊಂದ್ ಸಲಾಗಿ ತೋರ್ಕೊ ಬಂದಿರೋದ್ ನಾನು ನನ್ ಫ್ರೆಂಡು ಶಿವು ಅವನ್ ಫೋನ್ ಯೂಸ್ ಮಾಡೋಂಗಿಲ್ಲ ಟೈಟೊ ಲ್ಲಿ ಅವನ್ ಮಾಡೋದು ಫೋನ್ ಬಂದು ಬ್ರೇಕ ಅಲ್ಲಿ ನನ್ ಫೋ ಫೋನ್ ತಗೊಂಡು ನನಗ್ ಫೋನ್ ಮಾಡ್ಬಿಟ್ಟು ಆಸ್ಪತ್ರೆ ಹೋಗಿದ್ ಅಂತ ವಿಚಾರಿಸಬಿಟ್ಟು ಆಮೇಲೆ ಒ ಕೆಲ್ಸಕ್ಕೆ ಹೋಗ್ತಾ ಇಧಿದು
ಅ ಹಾ ಹ ಕರಿ
ನಿಜ್ಜ ಕಣ್ಣೋ ಎಷ್ಟು ಅವನ ಒಬ್ನೆೇ ಎಲ್ಲ ನನ್ ಫ್ರೆಂಡ್ಸ್ ಎಲ್ಲಾರೂ ಫೋನ್ ಮಾಡೋರು ಸ್ನೇಹ ಪುಷ್ಪಾ ಎಲ್ಲಾರೂ ಏನೇನ್ ಟ್ಯಾಬ್ಲೆಟ್ ಕೊಟ್ಟವ್ರೆ ಎಲ್ಲಾ ವಿಚಾರಸ್ಬಿಟ್ಟು ನೀಟ್ ಆಗ್ತಗ
ಸೌಂಡು ಮಲ್ಲಿಗ್ ಹೇಳೋಳ ನನ್ಗೆ ಯಾಕ ಹೇಳಿಲ್ಲ ಅಂದ್ರೆ ನಾ ಒಂದ ತರಕ ಕೇರ್ಲೆಸ್ ಅಬಟ್ಟ ಅವನ್ ಅವನು ಹೇಳಿಲ್ಲ ಹ್ಮ್ ನಾನ ಸ್ಟ್ರಿಕ್ಲೈನ್ ಮಾಡಲ್ಲ ಅವನಿಗೆಲ್ಲ ಹ್ಮ
ಕಿಶನ್ ಅಂಗಲ್ಲ ನನಗ್ ಹಿಂಗೇನೆ
ನಂಗ್ ಒಬ್ಬೊಬ್ರು ಫೀಲಿಂಗ್